ಹಾ
ಹ
ಇದ ಹಿಂದೆ ಬರಕ್ಕ ಆಗಲ್ಲ
ಏಮಂದ
ಇವ ಫೋನ್ ಮದಾರದ ಇದ್ದೀರಲ್ಲ
ಹಾ
ಹಂಗೆ ಹಿಂದೆ ಹೊರಕ್ ಆಗಲ್ಲ
ಇಲ್ಲ ಇಲ್ಲ ಆ ಚೇಷ್ಟೆಗಳೆಲ್ಲ ಮಾಡಕ್ ಹೋಗ್ಬಾರ್ದು ಶಿಸ್ತಿರ್ಬೇಕು ಜೀವನದಲ್ಲಿ ಏನೇ ಆಗ್ಲಿ
ಹೌ
ಏ ಹೇಳ್ಬೇಕು ಅಂದ್ರೆ ಈ ನಗರದಲ್ಲಿ ನಮ್ ಕಡೆ ಆಗ್ತಾರ ಅಷ್ಟು ಬೆಳ್ಳವನ್ಗೇಗ್ಗಳು ಅದು ಎಷ್ಟು ಬೇಗ ಆಗ್ತಾ ಇದೆ ಅಂದ್ರೆ ಅದೆ ಎಲ್ಲೂ ಆಗ್ತಾಲ್ಲ ಅನ್ಕೊತೀನಿ ನನ್ನ ಪ್ರಕಾರ
ಮೀವರ ಕಡೆನಾ
ಹಾ
ಹ ಹಾ ಹಾ ಹಾ
ಹೊಸ್ದಾಗ ಮಾಲ್ ಎಲ್ಲಿ ಕಟ್ತಾವ್ರೆ ಪಕ್ಕದಲ್ಲಿ ಒಂದು ಹಾ ಎರಡು ಮೈಲಿ ದೂರ ಅಷ್ಟೇ ಅದು
ಹ
ಇಲ್ಲಿಂದ ಇಲ್ಗೆ ಅದ ಬಿಟ್ರೆ ಇನ್ ನನ್ ಮಾಮೂ ಅಲ್ಲಿ ದಿನ ಓಡಾಡೋದಾರಿ ಅಗಳ ಮಾಡ್ತಾರೆ
ಹ್ಮ್ ಹ್ಮ್ ಎಷ್ಟೇ ಮಾಡಿದ್ರು
ನಾಲ್ಕ್ಲನ್ ರಸ್ತೆ ಮಾಡ್ತವ್ರ ಅದನ್ನು
ವಾ ವಾ ವಾ
ಹ್ಮ್ ತುಂಬಾ ದೊಡ್ಡದು ಅಲ್ಲಿ ಅದೇ ಇದು ಟ್ರಾಫಿಕ್ ಜಾಸ್ತಿ ಅಗುತ್ ನೋಡ್ ಅ ಜಾಗ್ದಲ್.
ಹ್ಮ್
ಹ್ಮ್ ಬೇಗ ಬೆಳ್ವಣಿಗೆ ಆಗ್ತೈತಪ್ಪ ಸುತ್ತ ಮುತ್ತ ಇರೋ ಅಂಗಡಿಗಳ್ನ ಮನೆಗಳ್ನೆಲ್ಲ ಒಡದಾಕ್ಬಿಟ್ಟ.
ಹ್ಮ್
ಹ್ಮ ಓ ಹೊಡ್ದಾಗ್ ಕಡ್ತಾರ್ ನನ್ ಅಂಚೋಮಟ್ಟಿಗ ಆದಿನ್ನ ರೆಡಿ ಆಗ ಅಷ್ಟ್ರಲ್ ಇನ್ನೊಂದ ಎರಡು ವರ್ಷ ಬೆಕ್ ಬಿಡು ಅಷ್ಟಲ್ಲಿ ನಾವು - ಎಲ್ಲ ಮುಗಸ್ಕೊಂಡ್ ಹೊಡ್ಬಿಟ್ಟಿರ್ತಿವಿ ಜಾಗ ಬಿಟ್ಬಿಟ್
ಓ ಹಾ ಹಾ ಹಾ ಹೌದುನ್ ಕತೆೆ ನಿಂದು ಮುಗ್ದಾದ್ಮೇಲೆ.
ಗೊತ್ತಿಲ್ಲ ಏನ್ ಮಾಡೋದ. ನೋಡ್ಬೇಕ್ ನ ಏನ್ ಅನ್ಕೊಂಡೆ ಇಲ್ಲ ಸದ್ಯಕ್ಕೆ ಏನ್ ಮಾಡ್ಬೇಕು ಮುಂದಕ್ಕೆ ಏನಾದ್ರೆ ಏನಾಗುತ್ತೆ ಅಂತ.
ಇಲ್ಲಯ ಊರ್ಗ್ ಒಂಟ್ತ್ಯ ಇಲ್ಲ ಇಲ್ಲೇ ಎಲ್ಲಾದ್ರೂ.
ಊರ್ಗ್ ಹೋಗ್ತೀನಿ ಇಲ್ಲಿದ್ದು ಏನ್ ಮಾಡ್ಲಿ ಇಲ್ಲಿದ್ದು ಟ್ರೈನ್. ನಾ ಪ್ರಯತ್ನ ಪಡ್ತೀನಿ ಯಾದನ ಸಿಗ್ತದೆನ ಅಂತ.
ಹ್ಮ್
ಹಂಗ್ ಸಿಕ್ಕಿದ್ರೆ ಹೋಗೋದು.
ಸಿಕ್ಕಿದ್ರೆ ಅಲ್ಲೇ ಅಲ್ಲಿ ಎಲ್ ಮಾಡ್ತೀಯಾ ಮನೆ.
ಸಿಕ್ಕಿದ್ರೆ ಗೊತ್ತಾದ ನೋಡ್ಬೇಕು ನನ್ ಗೆಲ್ಸಗೊತ್ತೆ ಏನಾದ್ರು ಮೇಲೆ ಗೊತ್ತಾಗುತ್ತೆ. ಏನ್ ಮಾಡ್ಬೇಕು ಹಂಗ ಹಿಂಗ್ ಮಾಡ್ಬೇಕು ಅನ್ನೋದು. ನಾನು ಹಾ ಯಾರ್ ಮನೆಗಳ್ಲು ಇರಲ್ಲ ಇನ್ ಮುಂದೆ ನೆಮ್ ಇದ್ ಬಿಡಣ ಅಂತ ಅನ್ಕೊಂಡಿದಿನಿ. ಹ್ಮ್ ಮತ್ತೆ ಸ್ವಲ್ಪ ಸ್ವಾತಂತ್ರ ಬೇಕು ನನ್ಗೆ.
ಹ್ಮ್
ಆದ್ರೆ ಈ ಊರನ್ ಬಿಟ್ಬಟ್ಟು ಬೇರೆವ್ರರಿಗೆಗೆಲ್ಲಾನ ಒಟ್ಬಿಡಣ ಅಂತ ಒಂದ್ ಕಡೆ ನನ್ ಇಷ್ಟ ಈ ಊರಲ್ ಕೆಟ್ಗಳಿಗಳ್ ತುಂಬಾ ನಡದಬಿಟ್ಟಿದ್ದೆ.
ಏನು
ಕೆಟ್ಟು ಕೆಟ್ಟದ್ದು ಜಾಸ್ತಿ ನಡ್ದಬಿಟ್ಟಿದೆ ಈ ಊರ್ಗ್ ಬಂದ್ಮೇಲಿಂದ ನನ್
ಹ್ಮ್ ಎಲ್ಲಿಗ್ ಬಂದ್ ಮೇಲಿಂದ.
ಈ ಊರ್ಗ್ ಬಂದ್ಮಲಿಂದ.
ಹ
ಅದಕ್ಕೆ ಬಟ್ನಲ್ ಎಲ್ಲೋದ್ರು ನೆಮ್ದಿ ಸಿಗ್ತಇಲ್ಲ ನಂಗ್ ಅದೇ ಬೇಜಾರ್ ಅಗ್ತಾಇರದು. ಲೋಗದಂತಾನೇ ಗೊತ್ತಿಲ್ಲ. ಸ್ವಲ್ಪ ದಿನ ಯಾರ್ಗು ಕಾಣಸ್ದೇ ಇಲ್ಲನಾ ದೂರ ಉಟ್ಬಿಡೋಣ ಅಂತ ಅನ್ಸುತ್ತೆ. ಅದಿಕ್ಕೆ ಕೆಲ್ಸ ಎನಾನ ಸಿಕ್ಕುದ್ರೆ ಎಲ್ರಿಗಿಂತ ದೂರ ಹೊಟ್ಬಿಡ್ತಿನಿ ಹಾ. ಮೇ ಮೇಲೆ ಹೋಗಕ್ ಇನ್ನ ಸಮಯ ಐತಪ್ ಮಾರಯ. ಅಲ್ಲ ದೇಶ ಬಿಟ್ಟು ಇಲ್ಲ ಯಾರ್ಗೂ ಗೊತ್ತಲ್ದಿರೋ ಜಾಗಕ್ಕೆ ಹೋಗೋದು.
ಉತ್ರ ಉತ್ರ ಬೇಕ್ ಹೇಳಿ ನನ್ಗು ಉತ್ರ ಅದೇ ಅಂದಿದ್ನು ಆ ಸೈಡ್ ಉತ್ರ ಇಂಡಿಯಾ ಉತ್ರ ಇಂಡಿಯ ಇಲ್ಲ್ ಬಿಡು.
ಹ್ಮ್ ನೋಡೋಣ ಯಾವ್ ಕಡೆ ಹೋಗ್ಬೇಕಂದ್ ಐತೊ ಹೋಗದ. ಇಲ್ಲಅಂದ್ರೆ ಇರದ. ಹ ಮತ್ ಹಗ್ಲು ಎನೊಪ್ಪ.
ಹ್ಮ
ಹ್ಮ್ ನಿಮ್ದ್ ಎಷ್ಟ್ ಎಕ್ರೆ ಐ್ತಪಾ ಜಮೀನ್ ನಿಂದು.
ಹ್ಹಾ. ಪ್ರಬು ವ. ಎಸ್ಟ್ ಎಕರೆ ಜಮೀನ ಇಟ್ಟಿರಾ ಅಥವು ಸಾವಕರ್ ಮಂದಿ.
ಏನು.
ಸಾವಕಾರ ಮಂದಿ ಎಷ್ಟು ಎಕ್ರೇ ಜಮೀನ್ ಇಟ್ಟಿದೀರಾ ಅಂದೇ.
ಮೂರು ಮೂರು ಮೂರೆಕ್ರೆ.
ಮೂರೇಕ್ರೆ ಏನ್ ನೀರಾವರಿ ಜಮೀನಾ.
ಓಹ್ ಇಲ್ಲಾಪಾ.
ಏ ಬೋರ್ ಗಿರ್ ಏನ್ ಹಾಕ್ಸಿಲ್ಲ.
ಹಾ ಬೋರ್ ಹಾಕ್ಸಿರೋದು.
ಹಾ ಮತ್ತೇನ ನೀರ್ ಇದ್ದೇ ಇರತ್ತಲ್ಲ ಹಾಕ್ಸಿದ್ರೆ.
ಹ ನಂಗೂ ಗೊತ್ತಿಲ್ಲ ಅಲ್ಲಿ ಆ ಹೋಗಿಲ್ಲ ಆ ಕಡೆ.
ಹ್ಮ್ ನೀವು ಬಿಡ್ರಿ ಸಾವಕಾರ ಮಂದಿ ಮೂರ್ ಎಕರೆ ಇಟ್ಕೊಂಡು ಅದನ್ನ ಕ್ಯಾರೆ ಅನ್ನಲ್ಲ ನೀವು.
ಹಾ ಮೂರ್ ಎಕರೆ ಇಲ್ಲ. ಬೋರ್ ಅದೇ ಮೂರ್ ಎಕರೆ.
ಹ ಮೂರ್ ಎಕರೆ ಏನಕ್ ಬರತ್ತೆ ಅಂತೀರಾ ನಾ ನಮ್ದು ಎಲ್ಲಾ ನಮ್ ಎಲ್ಲ ಸೇರ್ಸಿದ್ರು. ಅರ್ದ ಎಕ್ರೆ ಇಲ್ಲ ಜಾಗ ನಮ್ದು. ಮೂರ್ ಎಕರೆ ಏನಕ್ಕಂತೀರಪ್ಪಾ ಸಾವಕಾರ್ ಮಂದಿ ನೀವ್ ಬಿಡ್ರಿ.
ಹೇ ಏನಂದ ಅದ್ರಲ್ಲಿ. ಇವಾಗ ನಮ್ಮ್ ಅಕ್ಕಾಗ ಮದ್ವೆ ಮಾಡ್ಬೇಕಂದ್ರೆನೆ ಅದ್ರಲ್ಲಿ ಅರ್ಧ ಮಾರ್ಬೇಕಾಗತ್ತ ಅನ್ಕೋ.
ಓ ಹೋ ಹೋ ಅರ್ಧ ಮಾರ್ಬಿಡಿ ನಾ. ಅವ್ರ ಯಾವ ಇದ ಯಾವ್ ಮಟ್ಟಕ್ ಮಾಡ್ತೀರಪ್ಪ ಮದ್ವೆಗ್ಲು.
ಆ ಮಟ್ಟಗಲ್ಲ ಅರ್ಧ ಅಂದ್ರೆ ನನ್ನ ಮುಕ್ಕಾಲ್ ಹೇಳಿರೋದು ಮುಕ್ಕಾಲ್ ಬಾಗ.
ಯಾರ ಹೇಳಿರೋದು.
ಬಾಗ.
ಏನು ಮುಕ್ಕಾಲ್ ಭಾಗ. ಮುಕಲ್ ಭಾಗ ನಿಂಗ.
ಮುಕ್ಕಾಲ್ ಬಾಗ ಹಂದಿದ್ದು.
ಏನಕ್ ಮುಕ್ಕಾಲ್ ಭಾಗ.
ಹ ಏನ್ಂತಿಕಂದ್ರೆ ಏನನ ಓ.
ಓ ನೀವ್ ಬಿಡ್ರಿ ಸಾವಕಾರ ಮಂದಿ ಸ್ವಲ್ಪ ಕಂಗೆ ಮದುವೆಗಳು ಮಾಡ್ತೀರಾ.
ಏನಂದು ಇಲ್ಲ ನಿನ್ ಇವಾಗ ಯಾರು.
ಏನ ಹ್ಹ.
ಇವಾಗ ನೀನ್ ಮೂರ ಎಕ್ರೆ ನಾಲ್ಕ ಎಕ್ರೆ ಯಾವ್ ಹೆಣ್ಣೆ ಕೊಡಲ್ಲ ಅನ್ಕೊ.
ಓಹ್ ಓಹ್ ನಿಮ ನಿಂಗ ಕೊಡ್ತಾರ ಬಿಡ್ರಿ. ನಿಮಗಿರೋ ನಿಮಗಿರೋ ಕಲೆಗೆ ಕಲಾವಿದಿರ ನೀವು ನೀವ್ ಹೆಂಗಿದ್ರ ಹುಡ್ಗಿ ಹುಡ್ಗಿರಾ ಸಂಪಾದನೆ ಮಾಡ್ ಕೊಂತಿರ. ನಿಮ ನಿಮ್ಗಿರೋ ಕಲೆಗ ಹುಡ್ಗಿರ್ನೆಲ್ಲ ಸಂಪಾದನೆ ಮಾಡ್ಕೊತೀರಾ ಬಿಡ್ರಿ.
ಹೋ ಹೋ ಹ ಅದಕ್ಕೆ ಒಬ್ರು ಇಲ್ಲ.
ಇವಾಗಿಲ್ಲ ನೀವು ನಿಮ್ಮ. ದೂರವಾಣಿ ನೋಡಿದ್ರೆ ಎಲ್ಲಾ ಗೊತ್ತಾಗುತ್ತೆ ನಮ್ಗೆ. ನೀವು ಬರೋನ್ನೆಲ್ಲಾ ನೀವೇ ಒದ್ದು ಒಡ್ಸ್ತೀರಾ. ಬರೋರ್ನೆಲ್ಲ ನೀವೇ ಒದ್ದೋಡ್ಸೀರ ಹೆಂಗೆ. ಬರೋರ್ನಲ್ಲ ನೀವೇ ಒದ್ದೋಡಿಸಿದ್ರೆ.
ಚೆನ್ನಾಗಿದ್ರೆ ಮಾಡ್ಬೋದು ಇವಾಗ ನೀನೇ ನೋಡ್ಕೋ ಬಟ್. ಅೇ ಚೆನ್ನಾಗಿದೀರಾ ಮಾತ್ರ ತಾನೇ ತಗೋಳೋದು.
ಹ ಬಾ ಬಾ ಬಾ ಬಾ ಬಾ ಬಾ ಬಾ. ಹ್ಮ್ ಇದಕ್ಕೇನ್ ಕಡಿಮೇ ಇಲ್ಲಪ್ಪಾ. ಹ್ಮ್ ಹ್ಮ್ ಹ. ನನಪ್ಪ ಸಮಾಚಾರ ಸಹಕ ಮಂದಿ.
ಏನುೋ ಜೀವನ ಆಗ್ರ.
ಹ್ಮ. ನಾವ್ ಎಲ್ಲೂ ಹೋಗೋದೇ ಇಲ್ಲ ನೆಟ್ಟಿಗೆ ಹೋಗೋಣ ಅಂದ್ರೆ. ತಿರುಪತಿ ಹೋಗಿದ ಯಾರ. ಅಷ್ಟೇ ಅದು ಬಿಟ್ರೆ ನಂದ ದೀಲ್ಸ್ಗನೋ ಹೋಗಿದ್ವಿ ಹೆಂಗೆ. ಮೂರ್ ಜಾಗಗ್ ಬಿಟ್ರಿ ಇವತ್ವರ್ಗಿನ ಎಲ್ಲ ಕಾಲಿಕ್ಕಿಲ್ಲ ನಾವು.
ಅಲ್ಲೇ ಸಕ್ುತ್ತ ಮೂತಾನ.
ಹಾ ಮೊನ್ನೆ ನೀವು ಅಲ್ಲಿಗೋಗಿದ್ದೆ ಹೆಚ್ಚು ಹೇಳ್ಬೇಕು ಅಂದ್ರ.
ಓ
ಹ್ಮ ಗ್ಯಾಸ್ರ್ ಪರವಾಗಿಲ್ಲಪ್ಪ ಹೋಗ್ತವ ಹುಗ ಹುಡುಗರು ಇವತ್ತಂತ ಇಲ್ಲಾಂದ್ರೆ ಸುಮ್ನೆ ಯಾವಾಗ್ಲೂ ಗರು ಕೋೊಂಡ್ ಕರ್ಕೋೊಂಡ್ ಇರ್ ಕುೂತ್ಕೊಂಡಿರ್ತಾ ಇದ್ದೀರಿ
ಇಲ್ಲ ಇಲ್ಲ ಅವತ್ತೇನುೋ ಇದು ಆಡೋರು ಯಾರ ಇದಿಲ್ಲ ಅವನು ಹೋಗವನು
ಅವನ್ ಅವನ್ಗ ಏನ್ ಜವಾಬ್ದಾರಿ ಆಯ್ತಪ್ಪಾ ಅವನ್ಗೆಲ್ಲಾ ಕಳ್ಕೊಂಬಿಟ್ಟು ಇವಾಗ ಎಲ್ರನು ಕೇಳ ತಿಕೊಂತವನ ಇಲ್ಲಿ ಐತೆ ಇಲ್ಲ ಐತೆ ಅದು ಅಂತ
ಹ್ಮ್ ಹ್ಮ್ ಹ್ಮ್
ನ ಸತಿ ಹೇಳ್ತೀನಿ ನಿನ್ ಜವಾಬ್ದಾರಿ ಇರ್ಬೇಕೇಕ್ ನಿನ್ ವಸ್ತು ಮೇಲೆ ಅಂತ ಓದ್ಸತಿ ಕಳ್ದದಾಗಿ ಬರ್ಬೇಕಿತ್ತು ಅವನ್ಗೆ
ಹ್ಮ
ಅದ್ನೆಲ್ಲಾ ಉಜ್ಜ ಹಾಕ್ಬಿಟ್ಟು ಹೆಸ್ರಲ್ಲ ಗೀಚ್ ಹಾಕಿ ಏನೇನೋ ಮಾಡ್ಸಿದಾಗೆ ಬಿದ್ದಿ ಬರ್ಬೇಕಿತಿ ಇವ್ಗೆ ಇನ್ನೊಂದ್ ಸತಿ ಅಮ್ಮರ್ದ್ರೆ ಸಿಕ್ಕಲ್ಲ ಇದು ಅಂತ
ಹ್ಮ ಹ್ಮ್ ಕಲ್ದೋಗಿತ್ತಾ ಅದು ಮುಂಚೆ
ಹಾ ಕಳದೋಗಿದ್ದು ಯಾರೋ ಜೇಪ್ಕೊಂಡ ಹೋಗ್ಬಿಟ್ಟಿದ್ದ ಯಾರೋ ಡಿಗ್ರಿ ಅವನ ಯಾರೋ ದೆಪ್ಕೊಂಡ್ ಹೋಗ್ಬಿಟ್ಟು ಮಣ್ ಪೇಪರ್ ಎತ್ಕೊಂಡ್ ನೀ ಇದನ್ ಸುಟ್ಟಿದ್ದಾನಲ್ವ ನೀಟಾಗಿ ಸುಟ್ಟಿದ್ದ ಆ ಮಣಪ ಬರ್ತ್ಕೊಂಡ್ ಉಜ್ಜರ ಚೆನ್ನಾಗಿ
ಹಾ
ೇ ಸುಟ್ಟಿದ್ದ ಅಲ್ವಾ ಬಣ್ಣೆಲ್ಲ ಬಿಟ್ಕೊಂಡ್ಬಿಟ್ಟಿತ್ತು ಬೆಳ್ಳಗ್ಾಗಿತ್ತು ಮತ್ತೆ ಅದ್ರದ ಹಿಂದೆ ತುಂಡಿಂದ ಬರ್ದಿದ್ವಿ ಏನೋ ಹೆಸ್ರೇನೋ ಬರ್ದಿದ್ದ ಅವನು ಅತ್ತಿ ಅವ್ನತ್ತಿ ಬೆಲ ಅವನ ಹೆಸರುರು ಬರ್ದಿದ್ದ ಕೂಡ ಏನೋ ಗೀ ಏನೋ ತಗೊಂಡ್ ಗೀಚ ಅವ್ರ ಅವ್ರು ಬಟ್ ಆದದ್ರ ಅದು ಕರೆಕ್ಟ್ ಆಗ ಹೋಗಿಲ್ಲ ಅದು ಆಮೇಲೆ ಒಂದ್ ಸ್ವಲ್ಪ ಮೈ ಒಂದ ಆಡ್ ಆತ ಇದ್ರು ಅವನ್ ನಾನು ಅವನು ಇಬ್ರುೂ ಇದ್ವಿ ಅಲ್ಲಿ ಇಬ್ರು ಇದ್ದಾಗ ಅವ್್ರ ಆ ಹ ಹೋಗ್ ಕಿತ್ಕೊಂಡಿದ್ದು ಇದು ಇಲ್ಲ ಗುರು ಇದ್ ನಮ್ದು
ಹ್ಮ್
ಬುದ್ದಿ ಬರ್ಬೇಕಿತ್ ಅವತ್ತೇ ಅಲ್ದೆ ನೋಡೋ ಅದ್ ನಿಂದಾಗಿರೋದಕ್ ನಿನ್ ನಿನ್ ರುಂಡಲ್ಲಿ ಇತ್ತೋದಕ್ ಬಂದೈತೆ ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಅದು ಅಂತ ಅವಾಗ್ಲೇ ಹೇಳ್ದ ನನ್ಗೆ ಇದೊಂದ್ಸರ್ತಿ ಯಾವ ಮಾರ್ಬೇಡ ಹುಷಾರಾಗಿ ಇಟ್ಕೊ ಅಂತ ಮತ್ತೆ ಕಳ್ಕೋಣ ನನ್ ಗೂಬೆ ಮಗ ಏನ್ಿದಯಾ ಹ್ಮ್ ಮ ಮಾತಾಗ ಮಾತಾಡ್ತಾನ ಎಲ್ಲ
ಹ್ಮ
ಎಂಗತಡಲಣಪ ನನ್ನ ಸಮಾಚಾರ ಏನ್ನ್ ಎರಡು ವಾರದಲ್ಲಿ ಮತ್ತೆ ಪರೀಕ್ಷೆಗ್ಗಳಂತೆ ಕೊನೆ ಪರೀಕ್ಷೆಗ್ಗಳು ಅಪ್ಪ ಹೇಳ್ತಾ ಇದ್ದಲ್ಲ ಇವತ್ತು ಒಂದ್ೆರಡು ವಾರದಲ್ಲಿ ನೀವು್ ಮತ್ತೆ ಬತೀರಾ ಅಂತ
ಹ ಈತ್ತ ಈ ಫಸ್ಟ್ ಇದು ಯಾವ ಮುಗ್ದ ಗೊತ್ತಂತ ರೀ ಕಾಯ್ತಾ ಇದ್ದೀನಿ
ಯಾವದು
ಇದೇ ಪರೀಕ್ಷೆಗಳು
ಹ್ಮ್ ಎಲ್ಲ ಹೋಗ್ತಯ ಮುಗ್ದೋದ್ರ
ಎಲ್ಲ ಒಂದು ನೇಚರ್ ನೇಚರ್ ಆಗ್ಬೇಕ ಇಲ್ಲಾಂದ್ರೆ ಆಗ್ತಾ ಇಲ್ಲ
ಪರಿಸರ ಕರತಾ ಇದ್ಯಾಾ ಕುತ್ಕೋಬೇಕ ಏನಲ್ಲಾನ
ಹ
ಕುತ್ಕಳೋ ಕಾರ್ಯಕ್ರಮಗಳೇನಾನ ಇದ್ದಾವ ಆಾ
ಹಾ
ನಾವು ನಾವವು ಯಾಕಬೇಕಪ್ಪ ಕುತ್ಕೊಂಡು
ಅದೇ ಮಾಡ್ಬೇಕುೇನು ಇಲ್ಲೇ ಆಯ್ತು ಹಾಗಲ್ಲ
ಹ್ಮ್ ಹ್ಮ್
ನಾವಂದ್ರೆ ವರ್ಷಗ್ತಾನಲ್ಲ
ಹಾ ಹ್ಮ್ ಸರಿ ನಾ ನಾನು ಹೊಓಡ್ತೀನಿ
ಹ್ಮ್
ಹೊೋಡ್ತೀನಿ ನಾನು ಆಯ್ತ್ು
ಹ್ಮ ಸರಿ ಸಿಗದಾ
ಹಾ